ವ್ಯವಸ್ಥೆಯನ್ನು ಸ್ಥಳೀಯ ಸಂಸ್ಥೆಗಳು
ಸ್ಥಳೀಯ ಸಂಸ್ಥೆಗಳನ್ನು ಪಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಸ್ಥಳೀಯ ಸಂಸ್ಥೆಗಳನ್ನು ಸ್ಥಳೀಯ ಸಂಸ್ಥೆಗಳನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ
ಸಬಲೀಕರಣ ಮಾಡಬೇಕ.
ಅದೇ ಏನ ತಂಪು.
ಸ್ಥಳೀಯ ಸಂಸ್ಥೆಗಳನ್ನು ಕಟ್ಟಡದಾಗ ವ್ಯವಸ್ಥೆಯ ಮೂಲಕ ಸಬಲೀಕರಣ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಆಧುನಿಕ
ಗದ್ದನಂಗ್ ಗದ್ದನಂಗ್ ಗದ್ದನಂಗ್ ಅಂತ ಹ್ಯಾ ಛಲೋ ಆತ್. ಹೆಕ್ತರೆ ಮಾಹ್ಯಾ ಕತ್ತಿರಿ ಸಿಂಬಳಾಗ ಬೆಲ್ ಗಿಲ್ ಹಾರಿಹೋಗದ. ಹ ಹ್ಮ ಮೂರು ಹೆಜ್ಜ್ ಇಡ್ತಾರೆ ಅದ್ರಾಟ್ಟೆ ನಮ್ಮದ್ರ ಮೂರು ಹೆಜ್ಜ್ ಇಡ್ತಾರೆ ಅಟ್ಟೆ. ಮೂರ್ನಾಕ್ ಕೇಜ್ಜಿ ಆಯತ ನೀವ್. ಅಬ್ಬಬಾ ಐದ ಆರದ. ಹೇಅ.
ನಮ್ಮ ಕತ್ತರಸ್ಯಾಗ ಇರ್ತವ ಬೆಂಕಿ ಗಿಂಕಿ.
ಸ್ಥಳಿಯ. ಆಧ್ಯತೆ ಸ್ತಳಿಯ ಆಬಧ್ಯೆತೆ. ಯದ್ದನುಕ್ಕನುಗುಣವಾಗಿ ಸ್ಥಳೀಯ ಅಭ್ಧೆತೆ ಎಷ್ಟ್ ಸಾವ್ರ. ತಮ್ಮ ಗುಣವಾಗಿ. ಸ್ಥಳೀಯ ಅಧ್ಯತೆ ಬೇಗ ಏಳ್ಸು ನೀನು.
ತುಡುಗು ದರ್ಶನ ಡಿಜಿಟಲ್ ಫೋಟೋ ಸ್ಟೂಡಿಯೋ ಸಮೃದ್ಧಿ ಅಮೃತಚೌ ಬೆಲ್ಲಚ್ಚವ್. ಹೆದರ್ಶ. ಅಲ್ಲಿ ಸುಟ್‌ ಎಲ್ಲರ್ಸ್.
ಸಂಪತ್ ಮುಂಗಳು ಬೇರ ಬಾವಿ ನೇಲ್ಲಿ. ಸಾರ್ವಜನಿಕ.
ಕದಳ ಪಂನ್ಸ್ ಬೊತ್ ಮಾತ್.
ಗ್ರಾಮ ಪಂಚಾಯತಿಗಳಿಂದಾ ನೀಡು ಬಾ. ಸಾರ್ವಜನಿ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ ಗ್ರಾಮ ಪಂಚಾಯತಿಗಳಿಂದ ನೀಡುವ ಸೇವೆ ಗಳಹ. ಸೇಗೆಗಳು ಗುಣಮಟ್ಟವನ್ನು
ಕನ್ನಡದಲ್ಲಿ ಮಾತಾಡಿದ್ದು ಅನ್ಸತ್ತೆ
ಫಿಕ್ಸಾ ಐದು ಐದಾ
ದೋರಾಳಿ ಕ್ಯಾಂಪ್ ಹೊನ್ನಳಿಗಿ ಹೊಂಟಿವಿ ಆಕಾಶ್ ಆನ್ ಮಾಡ್ ನೋ ಇನ್ಫಿನಿಕ್ಸ್ ನೋಟ್ ತರ್ಟಿ ಫೈಜೀ ಬನ್ನು
ಟೂ ಒನ್ ಥ್ರೀ ಒನ್ ಹ್ಮ್ ಅಲ್ಲು ಟೂ ಒನ್ ತ್ರೀ ಒನ್ ವಡಿ
ಪೆಟ್ರೋಲ್ ಬಂಕ್ ಜೋರ್ನಡಿ
ಅದು
ಜೋರಾಳಿ ಪೆಟ್ರೋಲ್ ಬಂಕ್ ಜೊರಣಿ ಅಲ್ಲಾ ಮಂಗ್ಳುರ್ ಟು ಒನ್ ತ್ರಿ ಒನ್. ಅದು ಹಲೋ
ಜಾತಲೋಡಿ ಎ ಮಲ್ಲು ಹಾ
ಆಕಾಶ್ ಬಾಯ್
ಧೋರಣಿಸಿ
ಅಲ್ವ ಲೆ. ನ ಭ ಎಸ್ಸಾರ್. ಹ್ . ಬಾಳ ಆ ಕ ನ ಮ ಇದಿಷ್ಟು ಕಾರ್ಯದರ್ಶಿತ ಹಾ ಸರ್ ಥ್ಯಾಂಕ್ಯು ಸರ್ ಥ್ಯಾಂಕ್ಯೂ ಚಿಲ್ಡ್ರ ವಾಶ್ರೂಮ್ ಹೋಗ್ ಬರನ ಬಾ.
ಹದುರಿ ಹ್ಮ ಹಲೋ. ಹಲೋ ಎಲ್ಲಿದ್ಧಿ
ಹಾ ಮುಗಿತಾ.
ಒಂದ್ ಸರ್ ಒಂದ್ ತಿನಿ ಒಂದ್ ಕ್ಲಾಸ್ ಬಿಟ್ರಲ್ಲ ಹೇಳೀ.
ಹ ಹಲೋ.
ಹೊಸವರು ಬಂದಿಗ ರವಿಶಂಕ್ಸ್ ಬರ್ ಬ ಜಲ್ದ ಬಾ.
ಹ ಹಾಗಲ್ಲ ಬರದಲ್ ಬರದು ಯಲ್ ಬರ್ತದೀ
ಯಾಕ್ಲೆ.
ಭರತ್ನಿಚಾರೆಳ್ದೆ ನೇನು. ಹೆ ಆಗಲ್ಲ ಬಟ್ಟಿ ತಗೊಬೆಕ. ಬರಲ್ಲ
ಬರವಾ. ಇಲ್ಲ ಬರಂಗಿತ್ತು ಅಂದ್ರೆ ಬಾ ಆಯುಶ್ ಬಾಯ್ ಇಳ್ಯಂಗ್ ಇತ್ತು ಅಂದ್ರೆ ಇಳಿ ಬಸ್ಸೊರ್ ಇನ್ನ ಬಂದಿಲ. ಪರಿಶಕ್ ಒಂದ ಸಾವ್ರ ಒ.
ಬರಲ್ಲ ಬರ್ಬ.
ಫಾರ ಕ್ಲಾಸ್.
ದಿದ್ದೆಲೆ ಬರಲ್ಲ ಎದ್ದೆ ನಾ ಬರಲ್ಲ ಅನ್. ಹಲೋ. ಮುಗಿತ್ತ್ಯಾನ್ ಕ್ಲಾಸ್ ಹಲೋ ಕಟ್ ಕಟ್ ಕೆಲ್ಸ. ಹಲೋ.